ಹ
ಹಲೋ
ನಮಸ್ಕಾರ
ನಮಸ್ಕಾರ ಕೇಳಿಸತಿದಯ
ಹ್ಮ್ ಕೇಳಿಸ್ತಿದೆೆ ಏನ್ ಮಾಡ್ತಿದ್ಯಾ
ಏನಿಲ್ಲ ಸುಮ್ಮ್ನೆ ಮಲ್ಕೊಂಡಿದ್ದೆ
ಊಟ ಆಯ್ತಾ
ಊಟ ಆಯ್ತ ನಿಮ್ದು
ಹ್ಮ ನಂದು ಆಯ್ತು
ನೀ ಏನ್ ಮಾಡ್ತೀಯಾ
ನಾನು ಈಗ್ಲೇ ಊಟ ಮಾಡಿ ಹಂಗೆ ಊಟ ಮಾಡಿ ಇವಾಗೇ ಕುೂತ್ಕೊಂಡಿದ್ದೆ ಹಂಗೆ ಸ್ವಲ್ಪ. ಪ್ಪಾ
ಮಾತಾಡೋಣ ಅಂತ ಮಾಡ ಹ್ಮ ಏನ್ ಊಟ ಮಾಡದೇ
ಚಪಾತಿ ಅನ್ನ ರಸ ನೀವು ಏನ್ ಊಟ ಮಾಡ್ದ ಹ್ಮ್ ಅಯ್ಯೋ ಚಪಾತಿ ಅಂತೂ
ಚಪಾತಿ ಬೀಟ್ರೂಟ್ ಪಲ್ಯ ಎಲ್ಲ ಹೆಂಗಿತ್ತು ಚಾಪತಿ
ಚಪಾತಿ ಇಲ್ಲ ಇಲ್ಲ ಇಲ್ಲ ಚಪಾತಿ ತರ ಅಂತೂ- ಚಪಾತಿ ತರ ಅಂತೂ ಇರತಿದಿಲ್ಲ ಹ ಹ ಏನೋ ನಿಪ್ಪಟ್ಟು ಬರುತ್ತ
ಹಾ ಹಾ ಚಿಕ್ಕದಾಗಿ ಗಟ್ಟಿಯಾಗಿರುತ್ತಲ್ಲ ಅದು
ಗಟ್ಟಿಗೆ ಆ ಅದಕ್ಕಿಂತ ದಗ ಇದಾಯ್ತ ಹೇಳು ಕಟ್ಟಿ- ತಿಂತಿದ್ರೆ ನನಗೆ ತಲೆ ನೋವು ಬರ್ತೈತೆ ಅದು ಅಗಿದಿದ್ದರೆ ಹ್ಮ್
ಇಲ್ಲ ಏನಿಲ್ಲ
ಅದ್ ಏನ್ ಮಾಡ್ತಾರೋ ಏನೋ ಅಪ್ಪ ಅ ದೇವ್ರಿಗೆ ಗೊತ್ತಾಗ್ಬೇಕು ಅವರು ಮಾಡೋದು.
ಅವರು ನೀಟಾಗಿ. ಹ್ಮ್ ಹ ಓ ಸಂಜೆ. ಇದಲ್ಲ ಏನಿಲ್ಲ ಎ ಹಂಗೆ ಮಾಡರ ಏನ್ ಮಾಡಲ್ಲ
ಅದೇ ನೋಡು ಏನು ಮಾಡ್ಬೇಕು ಸಿಗಲ್ಲ ಅಂತ ಮಾಡ್ತಾರ ಅವರು
ಬಕ ತರ
ಹಾ ಇನ್ನೇನ್ ಸಮಾಚಾರ ಮನೇಲಿ ಎಲ್ಲಾ ಚೆನ್ನಾಗಿದಾರ ಎಲ್ಲಾ ಆರಾಮಿದಾರ ನಿಮ್ದ ನೆಟ್ವರ್ಕ್ ಸರಿಯಾಗಿ ಕೇಳಿಸತಿಲ್ ನೋಡಿ
ಮತ್ತೆ ಸಮಾಚಾರ.
ಹೇಳ್ಬೇಕು ಮನೆಯವರೆಲ್ಲಾ ಚೆನ್ನಾಗಿದ್ದಾರಾ. ಹಲೋ. ಮನೆಯವರೆಲ್ಲಾ ಚೆನ್ನಾಗಿದಾರ.
ಹ್ಮ್. ಕೇಳಿಸ್ತಿಲ್ಲ ನಾ ಮಾತಾಡ್ತಿರೋದು. ಕೇಳ್ಸ್ತಿಲ್ವಾ ನಾನ್ ಮಾತಾಡ್ತ
ಕೇಳಿಸ್ತಾದೆ ಸ್ವಲ್ಪ ಅರ್ಧ ಅರ್ಧ. ಅರ್ಧ ಅರ್ಧ ಅರ್ಧ ಕಾ ಹ ಸ್ವಲ್ಪ ನಿಮ್
ಹಲೋ.
ಹಲೋ.
ಹೌದಾ ಸ್ವಲ್ ಸ್ವಲ್ಪ ನಿಮ್ದು.
ನಂದು.
ಆಚೆ ಕಡೆ ಹೋಗ್ತರೇನೋ ನೋಡಿ ಸರಿಯಾಗಿ ಕೇಳಿಸ್ತಿಿಲ್ಲ ಏನು.
ಇವಾಗ ಕೇಳಸ್ತಿದಿಯ ಹಲೋ.
ಹಾ ಕೆಳಸ್ತಿದೆ ಹೇಳಿ.
ಹ್ಮ್ ಹೇಳಿ ಮತ್ತೆ ಸಮಾಚಾರ.
ಮತ್ತೆ ಏನ್ ಸಮಾಚಾರ ಹೇಳ್ಬೇಕ ಹಂಗೆ ನಮ್ದು. ಊರ್ಗೆ ಹೋಗಿದ್ದೆ ಮೊನ್ನೆ ಸ್ವಲ್ಪ ಕೆಲ್ಸ ಇತ್ತ ಇತ್ತು ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಹ್ಮ್ ನಮ್ಮ. ಅಕ್ಕ ಒಬ್ಬರದು ನಾಮ ಅಕ್ಕ ಮಗದು ನಾಮಕರಣ ಇತ್ತು.
ಹ್ಮ.
ನಾಮಕರಣ ಮುಗಿಸಕೊಂಡು ಬಂದೆ.
ನಾನು ಹೋಗಿದ್ದೆ ಊರಿಗೆ ಪರೀಕ್ಷೆ ಮುಗಿದು ರಜೆ ಕೊಟ್ಟಿದ್ರು ಈ ಸ ತಿ ಒಂದ್ ತಿಂಗಳು ಊರಲ ಇದ್ದೆ ಬರೋಕ್ಕೆೆ ಮನ್ಸ
ಹೌದು ಆ ಆಗಲ್ಲಾ ಎಷ್ಟ
ನಮ ನಮ್ದು ಈಗ ಪರೀಕ್ಷೆ ಮುಗದ ಮೇಲೆ ಮೊದ ಇಪ್ಪತ್ತಿನ ರಜೆ ಕೊಟ್ರು ಆಮೇಲ್ ಮತ್ತ ತ್ತ ಪ್ರಾಯೋಗಿಕ ಪರೀಕ್ಷೆ ಮಾಡಿದ್ರು ಪ್ರ ಪ್ರಾಯೋಗಿಕ ಪರೀಕ್ಷೆ ಮಾಡ್ಮೇಲೆ ನಾವು ಸ್ವಲ್ಪ ತಿರುಪತಿಗೆ ಹೋಗಿದ್ವಿ. ತಿರುಪತಿಯಿಂದ ಬಂದು ಮತ್ತೆ ಹದ್ನೈದ ದಿನ ರಜೆ ಕೊಟ್ರು ಅದಿಕ್ಕೆ ಊರಿ ಮತ್ತೆ ಜಾಸ್ತಿ ದಿನ ಊರಲ್ಲಿದ್ದು ವಾಪಸ್ ಬರಕ್ಕೆೆ ಮನ್ಸ ತಿರ್ಲಿಲ್ಲ. ಅದ್ರಲ್ಲಿ ಬೇರೆ ಮನೇಲೆಲ್ಲಾ ನಮ್ಮ ದೊಡ್ಡ ಅಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ಬಂದಿರ್ತಾರಲ್ಲ.
ಚೆನ್ನಾಗಿರುತ್ತೆ ಅದ ಬಿಟ್ಟ ಬರಕೆ ಆಗಲ್ಲ.
ಟ್ ಬರಕ್ಕೆ ಮನ್ಸಿರ್ಲಿಲ್ಲ ಗಟ್ಟಿ ಮನ್ಸ ಮಾಡ್ಕೊಂಡ ಬಂದೆ. ಬಂದಾಗಲೇ ಮೂರು ದಿನ ಆಯಿತು.
ಅದೇ ನೋಡು ಚಾ ಹಾ ಮನೆಯಿಂದ ಬರಕ್ಕ ಆಗಲ್ಲ ಎಷ್ಟು ಕಷ್ಟ ಷ್ಟ ಆಗುತ್ತೋ ಬರೋದಕ್ಕೆ ನೀನು ಮಹಾಭಾರತ ನೋಡ್ತೀಯಲ್ವಾ.
ಹ್ಮ ನನ್ ಫೇವ್ರಟ್ ಮಹಾಭಾರತ ಎಲ್ಲ
ಇಷ್ಟ ನಿಂಗೆ ಅದರಲ್ಲಿ ಅಂದ್ರೆ ಸ್ವಲ್ಪ ಹೇಳುವಷ್ಟು ಅಂದ್ರೆ ನಿಂಗೆ ಚೆನ್ನಾಗ ಇಷ್ಟ ಆಗಿರೋ ಒಂದು ಭಾಗ ಮಹಾಭಾರತದಲ್ಲಿ ನಿಂಗ್ ಇಷ್ಟವಾಗಿರೋ ಭಾಗ.
ಅಂದ್ರೆ ಭಾಗ ಅಂತೇನ್ ಇಲ್ಲ ಭಾಗ ಎಲ್ಲಾ ಇಷ್ಟಾನೇ ಅದ್ರಲ್ಲೂ ಜಾಸ್ತಿ ತಿ ಇಷ್ಟ ಇಷ್ಟ ಅನ್ನದಕ್ಕಿಂತ ಅಹ ಕುತೂಹಲದಿಂದ ನೋಡೋದು ಅಂದ್ರೆ ದ್ರೌಪದಿ ವಸ್ತ್ರಾಪರಣ.
ಅಲ್ವಾ ನಾನ ನಾನು ನೋಡಿದೀನಿ ಅದನ್ನ ಯೂಟ್ಯೂಬಲ್ಲಿ ನೋಡ್ದ ಒಂದ ದಿನ.
ಇವಾಗ ಇದು ಹ ಹಿಂದಿ ಮಹಾಭಾರತ ಬರ್ತಿತ್ತಲ್ಲ. ಅದನ್ನ ಕನ್ನಡ ಕ
ವರ್ಗಾವಣೆ ಮಾಡಿ ನೋಡ್ದಾ.
ಹ ದ್ರೌಪದಿ ವಸ್ತ್ರಾಪಣ ಮಾಡುವಾಗ ಅವನ ದುಶ್ಯಾಸನಾ
ಹಲೋ
ಹಾ
ಅವನ್ ದುಶ್ಯಾಸನ ಇತ್ತಿನ ಕೇಶ ಹಿಡ್ಕೊಂಡ ಬಂದ ಬರುವಾಗ ಕಣ್ಣು ನೋಡ್ಬೇಕು. ಳ ಪಾತ್ರ ಅವಳಿಗೂ ಮಸ್ತ್
ಅವಳು ಎಷ್ಟು ಅದಕ್ಕೆ ಪಾತ್ರಕ್ಕೆ ಎಷ್ಟು ಅಷ್ಟು ನ್ಯಾಯ ಮಾಡಿದಳ ಅಂದ್ರೆ ಅಷ್ಟು ನ್ಯಾಯ ಮಾಡಿದಾಳಲ್ವಾ ನಾನ್ ನೋಡಿದೆ ನನ್ಗಂತೂ ಮೈಯೋ ನ್ಯಾಯ ಮಾಡಿದಾಳೆ ಅದ್ರ ಅದ್ರಲ್ಲಿ ಅನ್ಯಾಯ ಆಗಿರೋದು ಅವ್ಳಗೆ ಆದ್ರೆ ಆ ಪಾತ್ರಕ್ಕೆ ಅವ್ಳ ನ್ಯಾಯ ಮಾಡಿದಾಳೆ ಅದ್ರಲ್ಲಿ ಆಕ್ಟಿಂಗ್ ಅಭಿನಯಿಸಿರೋದು ಚೆನ್ನಾಗಿದೆ ಅಂತ ಹೇಳ್ತಿದ್ದೀನಿ ಮತ್ತೆ ಕೃಷ್ಣನ್ ಪಾತ್ರ ಅದರಲ್ಲಿ ಎಷ್ಟು ಚೆನ್ನಾಗಿ ಹಲೋ ಕೃಷ್ಣ ಏನ ಎಷ್ಟ ಇಷ್ಟನು ಅದರಲ್ಲಿ ಕೃಷ್ಣ ಅರ್ಜುನ ಅವ್ರ ಬಂದ ಎ
ಅದೊಂದು ಆಮೇಲೆ ಸುಭದ ಆದರೆ ವಿವಾಹ ನಿಶ್ಚಯ ಮಾಡಿರ್ತಾರಲ್ಲ ಅವ್ಳಿಗೆ ಮದ್ವೆ ಇಷ್ಟ ಇರಲ್ಲ ಅವಳು ಆದ ಅಜ್ಜುನನ್ನೇ ಅಪಹರಣ ಮಾಡ್ ಕಕೊಂಡ್ ಹೋಗ್ತಾಳೆ ಅದಂತೂ ಅವರು ಬುರದಂತೂ ಒಳೆ
ಹ ದ್ರೌಪದಿ ಎಷ್ಟು ಫೀಲ್ ದ್ರೌಪದಿ ಅವಾಗ ಎಷ್ಟು ಇದಾಗ್ತಾಳಲ್ಲ
ಹ್ಮ ಅ ಸುಭದ್ರೆ ಎಷ್ಟು ಚೆನ್ನಾಗಿ ಅವ್ಳ ಮನ್ ಮನವೊಲ್ಲಿಸ್ತಾಳೆ ಆ ತರ ಇರ್ ರಕ್ಕು
ಕೃಷ್ಣನ್ಗೆ ಆಸೆ ಅಲ್ವಾ ಆ ಅರ್ಜುನನ್ಗೆ ಕೊಡ್ಬೇಕು ಅಂತ
ಕೃಷ್ಣನಗೆ ಸುಭದ್ರನ ಕೊಡಕ್ಕೆ ಇಷ್ಟ ಆಯ್ತು ಅಂದರೆ ಕೃಷ್ಣಗೆಲ್ಲ ಮುಂಚೆ ಮುಂದೆ ಏನಾಗುತ್ತೆ ಅಂತ ಎಲ್ಲ ಗೊತ್ತಿತ್ತಲ್ಲ ಅದಕ್ಕೆ ಅರ್ಜುನ್ ಹಂಗ್ ನೋಡಕ್ ಕದ್ರರೆ ಅರ್ಜುನಗೆ ನಾಲ್ಕು ಜನ ಹೆಂಡ್ತಿರಿದ್ದಾರೆ
ಹೌದು
ಓ ಅವನು ಕಾಡಿಗೆ ಅಂದರೆ ಅವನು ಕಾಡಿಗಂತ ಹೆಚ್ಚಿನ ವಿದ್ಯಾಭ್ಯಾಸ ಕಲಕ್ಕೆ ಕಾಡಿಗೆ ಹೋಗಿರ್ತಾನಲ್ಲ ಅಲ್ಲಿ ಅ ಉಲ್ಲೂಚಿ ಮತ್ತೆ ಚಿತ್ರಾಂಗದ ಅಂತ ಇಬ್ಬನ್ನ ಮದ್ವೆ ಮಾಡಿರ್ತಾರೆ
ಹೌದಾ
ಹ್ಮ್ ಆದ್ರೆ ಎಲ್ಲ ಕೃಷ್ಣನಾಟ ಅಲ್ಲ ಅದಕ್ಕೆ ಅವರು ಕಾಡಿಂದ ನಾಡಗ್ ಬರ್ಲಿಲ್ಲ ಆಳ್ವಿಕೆ ನಡ್ಸೋದೆಲ್ಲಾ ಸುಭದ್ರಗೆ ರಾಜ್ಯದ ಮೇಲೆ ಏನು ಇಷ್ಟ ಇರ್ಲಿಲ್ಲ ಅರ್ಜುನನ ಮೇಲೆ ಇಷ್ಟ ಇತ್ತು. ಅದಕ್ಕೆ ಎಲ್ಲಾ ಆಯಿತ ಆಡಳಿತನಾ ದ್ರೌಪದಿ ಕೈ ಕೊಟ್ಟು ಸುಭದ್ರನ ಕೃಷ ಅರ್ಜುನ ಮದುವೆ ಮಾಡ್ಸಿ ಎಲ್ಲಾ ಮಾಡೋದೆಲ್ಲಾ ಕೃಷ್ಣನೇ ಕೃಷ್ಣನ್ ಏನಂದ್ರೆ ದ್ರೌಪ ಪದಿ ಅಗ್ನಿಯಿಂದ ಹುಟ್ಟಿದ್ದಲ್ಲ ಅವಳನ ಸಾಮ್ರಾಟನ ಆಗಿ ನೋಡ್ಬೇಕು ಅನ್ನೋದ ನೋಡ್ಬೇಕು ಅನ್ನೋದಕ್ಕಿಂತ ಅವಳ ಸಾಮ್ರಾಟ ನಾಗಬೇಕು ಅನ್ನೋದಿತ್ತು. ಅದಕ್ಕೆ ಇಷ್ಟೆಲ್ಲ ಆಯ್ತು
ಹ್ಮ್
ಆದ್ರೂ ಮಹಾಭಾರತಾ ಕತೆೆ ಹೇಳೋಕ್ಕೆ ಪ್ರಾರಂಭ ಮಾಡಿದ್ರೆ ಒಂದ ದಿನ ಅ ಎರಡು ದಿನ ಸಾಲ ಅದ್ರಲ್ಲೂ ನಾವು ಶಾಲೆಗೆ ಹೋಗೋವಾಗ
ನಮ್ಗೆ ಇದರಲ್ಲಿ ದೂರವ ದೂರವಾಣಿ ಮನೆಯಲ್ಲಿ ಆಹ ಬೆಳಿಗ್ಗೆ ಏಳು ಕಂಡಿಗೆ ಹಾಕ್ತಾರೆ. ಮಹಾಭಾರತ ಅಂತೇಳ್ಬಿಟ್ ನಾನು ನಾನ್ ದಿನಾ ನೋಡ್ತ ನೋಡ್ ನಾನು ಸ್ವಲ್ಪ ಸ್ವಲ್ಪ ನೋಡಿದ್ದೀನಿ ನಾನು ಫುಲ್ಲು ನೋಡಿ
ನನ್ಗೆ ನಾನಂತೂ ಎಷ್ಟು ತಿರ್ಗ ತಿರ್ಗಿ ಅದನ್ನೇ ಹಾಕದ್ರನು, ಫುಲ್ಲು ಎಲ್ಲಾ ಸಂಚಿಕೆ ನು ಮೂರ್ ಸರ್ತಿ ನೋಡಿ ಇ ನನ್ನ ಮಹಾಭಾರತ ಅನ್ನೋದ್ ಹಂಗೆ ತಲೆಗ ಆ ಒಂದೊಂದು ಪಾತ್ರನು ಕಣ್ಣ ಮುಂದೆ ಹಂಗೆ ಬರ್ದ್ ಆ ಕುಂತಿ ಪಾತ್ರಾ
ಹೌದು ಅದ್ರಲ್ಲಿ ಶಕುನಿ ಪಾರ್ತ ಜಾಸ್ರಿಜೋಜ ಎಷ್ಟು ಅನ್ಯಾಯ ಮಾಡ್ತಾನಲ್ಲಾ ಅಂದ್ರೆ ನೋಡು ಕರ್ಮ ಅನ್ನೋದು ಅದ್ರಲ್ಲಿ ಕರ್ಮ ಯಾರನ್ನುೂ ಬಿಡಲ್ಲಾ
ಕರ್ಮ ಅನ್ನಕ್ಕಿಂತ ಶಕುನಿಗುಅಲ್ಲಿ ಅನ್ಯಾಯ ಆಗ್ ಇರುತ್ತೆ ಶಕುನಿ ಸೇಡ್ ತೀರಿಸಿಕೊಳ್ಳಕ್ಕೆ ಅಂತ ಅಂದ್ರೆ ಅವನು ಕೌರವರ ಜೊತೆ ಇದ್ದ ಅಷ್ಟೆ ಕೌರವರ ಗೆಲ್ಲಬೇಕು ಅಂತ ಅವನ ಮನಸಲ್ಲಿ ಇರಲಿಲ್ಲ ಕೌರವರು ಸೋಲ್ಬೇಕು ಅಂತಾನೇ ಅವನ ಮನಸಲ್ಲ ಇದ್ದಿದ್ದು
ಹೌದು
ಅಂದ್ರೆ ಇವ್ಳು ಅವ್ರ ತಂಗಿಗೆ ಅನ್ಯಾಯ ಆಗುತ್ತೆ ಅಂತ ಹ್ಮ ಹ್ಮ ಅದ ಅದಕ್ಕೆ ಅವರು ಅಷ್ಟು ಜನ ಆ ಇದರಲ್ಲಿ ಹಾಕಿರ್ತಾರೆ ಯಾವ ಅಗ್ರಹಾರದಲ್ಲಿ ಹಾಕಿರ್ತಾರ ಅವನ್ನ ಹಾಕ್ದಾಗ ಎಲ್ರಿಗೂ ಒಂದೊಂದು ಅಗಳು ಬರಷ್ಟ ಅಷ್ಟೇ ಊ ಊ ಕೊಟ್ಟಿರ್ತಾರೆ ನಾವ ಎಲ್ಲ ಒನ್ ಒಂದೊಂದು ಅಗಳು ತಿಂದು ಯಾರು ಬದುಕಲ್ಲ ಎಲ್ ಎಲ್ಲಾನೂ ಓ ಒಬ್ಬರು ಬದುಕಿ ಕೌರವರ ವಿರುದ್ಧ ಸೇಡ್ ತೀರಿಸ್ಕೊಂಡ್ರೂ ಪರವಾಗಿಲ್ಲ ಅಂತ. ಎಲ್ರೂ ಊಟನೂ ಶಕುನಿ ಕೊಟ್ ಟ್ಟು ಶಕುನೀ ಬದ್ರ ಅವ್ರ ಹತ್ರ ಅವ್ರ ಜೊತೆ ಇ ದ್ದು ಅವ್ರನ್ನ ಸೇಡ್ ಸೇಡ್ತಿರಿಸ್ ಕಳೋಕೆ ಅಂತನೇ ಕಳಿಸಿರ್ತಾರೆ.
ಹಾ ಇರು ಇರೋ ಅಮ್ಮ ಕರೀತಿದಾರೆ ಮತ್ತೆ ಮಾಡ್ತೀನಿ.
ಹ್ಮ ಸರಿ